ಹಲೋ ಹಾ ಏನ್ ಮಾಡ್ತಾ ಇದ್ರಿ
ನಾವು ಸುಮ್ನೆಗ್ ಕೂತಿದ್ದೀವಿ ನೀವು
ಹಾ ನಾವು ಸುಮ್ನೆ ಕೂತಿದ್ವಿ ಚೆನ್ನಾಗಿದ್ದೀರಾ
ಹ ಚೆನ್ನಾಗಿದ್ದೀವಿ ನೀವ ಚೆನ್ನಾಗಿದ್ದೀರಾ
ಹಾ ನಾವು ಚೆನ್ನಾಗಿದ್ದೀವಿ ಹಾ ಆಮೇಲೆ ಮತ್ತೆ ಏನ್ ಸಮಾಚಾರ ಹ್ಮ್ ಹ್ಮ್ ಹೌದಾ ಹ ನಾನು ಸ್ವಲ್ಪ ಹಾಗೆ ನಿಮ್ಮ ಹತ್ರ ಒಂದು ವಿಷಯನ ಮಾತಾಡೋಣ ಅಂತ ಕರೆ ಮಾಡಿದ್ದೆ
ಹಾ ಮಾತಾಡಿ
ಆ ನಿಮಗೆ ಪ್ರೀತಿ ಬಗ್ಗೆ ಸ್ವಲ್ಪ ಚೆನ್ನಾಗೆ ಗೊತ್ತಿರುತ್ತೆ ಯಾರಿಗ್ ಗೊತ್ತಿರಲ್ಲ ಮನುಷರು ಅನ್ ಮನುಷ್ಯರು ಅನ್ನೋದು ನಿಂತಿರೋದೇ ಪ್ರೀತಿ ಮ ಅಲ್ವಾ
ಹೌದು ಪ್ರೀತಿ ಇದ್ದೇ ಇರುತ್ತೆ ಹೌದು ಮನುಷ್ಯರ ಮೇಲೆ ಇಲ್ದೆೇ ಇದ್ರು ಪ್ರಾಣಿಗಳ ಮೇಲೆ ಇದ್ರು ಇದೇ ಇರುತ್ತೆ ಅಲ್ವಾ
ಹೌದ ಹೌದು ಒಬ್ಬೊಬಿಗೆ ಒಂದೊ್ ತರ ಅವ್ರವಿಗೆ ಅವ್ರವ್ರ ಇಷ್ಟವಾದ ಪ್ರಾಣಿಗಳ ಮೇಲೆ ಇರುತ್ತೆ ಅದೇ ತರ ಅಲ್ವಾ
ಹ ಪ್ರಾಣಿಗಳ್ ಮೇಲ್ ಇರುತ್ತೆ ಮನುಷ್ಯರ ಮೇಲೆ ಆ ಇ ಇದೇ ಇದೇ ಇರುತ್ತೆ ಹೇಳಿ.
ಪ್ರೀತಿ ಅನ್ನದೇ ಮಾನವದ ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಭಾವನೆ ಅಲ್ವಾ
ಹೌದು
ಹ್ಮ ಅ ಮತ್ತು ಇಬ್ಬರ ನಡುವೆ ಕೇವಲ ಆಕಸ್ಮಿಕವಾಗಿ ಅಥವಾ ಆಕರ್ಷಣೆಗಾಗಿ ಇರುವುದಲ್ಲ ಅದ್ ಬದಲಾಗಿ ಗೌರವ ನಂಬಿಕೆ ಕಾಳಜಿ ತ್ಯಾಗ ಮತ್ತು ಅರ್ಥ ಅರ್ಥ ಮಾಡ್ಕೊಂಡು ಬದುಕೋುದ್ರಲ್ಲಲ್ವಾ ಇರೋದು ಅದು
ಹೌದು ಪ್ರ ಪ್ರೀತಿ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಆಳವಾಗಿ ಕಾಳಜಿ ಮತ್ತೆ ಸ್ನೇಹ ಮಮತೆ ಎಮ್ಮ ಬಾಂಧವ್ಯದ ಒಂದು ಭಾವನೆ ಪ್ರೀತಿ ಅಂತ ಕರಿತೀವಿ ಇದನ್ನ ಸರಳವಾಗಿ ಹೇಳ್ಬೇಕಂದ್ರೆ ಏನಾದ್ೂ ತುಂಬಾ ಇಷ್ಟ ಪಡುವುದು ಅಥವಾ ಅವ್ರ ಸಂತ ಸಂತೋಷ ಮತ್ತೆ ಒಳ್ಳೆಯದನ್ನ ಬಯಸುವುದು ಮತ್ತೆ ಅವ್ರ ಬಗ್ಗೆ ಕಾಳಜಿ ಚೀ ವಹಿಸಬಹುದು ಮತ್ತೆ ಅವರೊಂದಿಗೆ ಭಾವನಾತ್ಮಕ ಬಾಂಧ್ಯವನ್ನ ಹೊಂದಿರೋದು ಯಾವ್ ತರ ಅಂದ್ರೆ ತಂದೆ ತಾಯಿ ಮತ್ತೆ ಮಧ್ಯದಲ್ಲಿರುವಂತಹ ಪ್ರೀತಿ ಅಥವಾ ಸ್ನೇಹಿತರ ಮಧ್ಯದಲ್ಲಿರುವಂತಹ ಪ್ರೀತಿ ಪ್ರೇಮಿಗಳ ನಡುವೆ ಇರುವಂತಹ ಪ್ರೀತಿ ಈ ಪ್ರೀತಿ ಅಂದ್ರೆ ಕಾಳಜಿ ಮತ್ತೆ ನಿಸ್ವಾರ್ಥ ಭಾವನೆಗಳ ಸುಂದರ ನಿ ನಿಗಮ ಆಗಿರುತ್ತೆ ಅಲ್ವಾ
ಹೌದು ಹೌದು ಅದು ಕೇವಲ ಪ್ರೇಮಿಗಳಿಗೆೋಸ್ಕರನೇ ಅಲ್ಲ ತಂದೆ ತಾಯಿ ಸ್ನೇಹಿತರು ಕುಟುಂಬಸ್ಥರು ಗೆಳೆಯರು ಆಮೇಲೆ ಸಾಮಾನ್ಯ ಅಹ ಜನಗಳು ಆಮೇಲೆ ನಮಗೆಲ್ಲ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ತರ ಅದು ಯಾರ್ ಬ ಯಾರಿಗೆ ಯಾರ್ ಬೇಕಾದ್ರೂನು ಹುಟ್ಬಹುದು ಎರಡು ಜೀವಗಳು ಯಾರ್ ಯಾವಾಗ್ಲೂ ಬೇಕಾದ್ರೂ ಒಂದಾಗಬಹದು ಅಲ್ವಾ
ಹೌದು ಹೌದು
ಹ್ಮ್ ಪ್ರೀತಿಯಲ್ಲೂ ಕೂಡ ವಿಧಗಳಿದ್ದಾವೆ ನಿಮಗೆ ಗೊತ್ತಾ
ಹಾ ಹೇಳಿ
ಆ ತಾಯಿ ಪ್ರೀತಿ ತಂದೆ ಪ್ರೀತಿ ಸ್ನೇಹಿತರ ಪ್ರೀತಿ ದಾಂಪತ್ಯ ಪ್ರೀತಿ ದೇಶ ಪ್ರ್ರೇಮ ಮಾನವ ಪ್ರೀತಿ ಆತರ ತುಂಬಾನೇ ವಿಧಗಳು ಕೂಡ ಪ್ರೀತಿಯಲ್ಲೂ ಕೂಡ ವಿಧಗಳು ಇದಾವೆ ನೋಡಿ
ಹೌದು ಹೌದು ಇವಾಗ ನಿಮ್ಗೆ ಈ ಆ ಕುಟುಂಬದ ಪ್ರೀತಿ ಇದೆಲ್ಲಾ ಬಿಟ್ಟು ಈ ಲೋಕದಲ್ಲಿ ನಡೆಯುವಂತಹ ಒಂದು ಹುಡುಗ ಹುಡುಗಿ ಮಧ್ಯ್ಯದಲ್ಲಿರುವಂತಹ ಪ್ರೀತಿ ಇದರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು
ಹ ಅದು ನನ್ನ ನನಗೆ ಅದ್ರ ಬಗ್ಗೆ ಅಭಿಪ್ರಾಯ ಏನಂದ್ರೆ ಸಹಜವಾಗಿ ಎಲ್ಲರೂ ಎರಿಗೂ ಇವಾಗ ಮಾನವ ಅಂತ ಅಂದ ಮೇಲೆ ಎಲ್ಲರಿಗೂ ಪ್ರೀತಿ ಅನ್ನೋದು ಹಾಗೆ ಆಗಿದೆ ಯಾರಿಗೂ ಆಗ್ ನಿಲ್ದನ್ ಇರಲ್ಲ ಅದು
ಅದು ಒಳ್ಳೇದ ಅಥವಾ ಕೆಟ್ಟದ ನಿಮ್ಮ ದೃಷ್ಟಿಯಲ್ಲಿ
ನಮ್ಮ ದೃಷ್ಟಿಯಲ್ಲಿ ಅವರು ಇರುವ ಅಂದ್ರೆದು ಮನಸ್ಸು ಹೇಗಿರ್ತವೋ ಅದ್ರ ಮೇಲೆ ನಾನು ಹೇಳ್ತೀನಿ ಅದು ಒಳ್ಳದ ಕೆಟ್ಟದ್ದ ಅದು ಓ ಸರಿನ ತವ ಅಂತ ಅಂತ ಒಂದು.
ಒಬ್ಬ ಇಬ್ಬ ಒಬ್ ಒಬ್ಬ ವ್ಯಕ್ತಿಗಳನ್ನ. ನಾವು ನೋಡೋದ್ ನೋಡದಾದ್ರೆ. ಅವ್ರ ಸುಂದರವನ್ನ. ನೋಡಿ ಪ್ರೀತಿ ಮಾಡ್ತಾರೆ.
ಅದು ಅದು ಪ್ರೀತಿ ಅಲ್ಲ ಅದು ಅದು ಪ್ರೀತಿ ಅಲ್ಲ ಅದು ಬರಿ ಹಾ ಆಕರ್ಷಣೆ ಅಂತ ನಾನ್ ಅನ್ಕತೀನಿ.
ಹೌದು ಹೌದು.
ಪ್ರೀತಿ ಅನ್ನೋದು ಕಣ್ಣಿಂದ ಅಥವಾ ಅವರ ಸುಂದರತೆಯಿಂದ ಆಗದಲ್ಲ ಅದು ಮನಸ್ಸಿಂದ ಆಗ್ಬೇಕು ಅಲ್ವಾ.
ಹು ಹೌದು ಖಂಡಿತ.
ಹಾ ಇವಾಗ ಅದು ಎರಡು ಮನ್ಸುಗಳ ಮಧ್ಯೆ ಆದ್ರುನು ಕೂಡ ಅದು ಗೆದ್ದು ಬರೋದು ನಂಬ್ಕೆಯಿಂದ ಅಲ್ವಾ ಆ ನಂಬ್ಕೆ ಇರ್ಬೇಕು ಇವಾಗ ಅವ್ರು ಹ್ಮ ಸುಂದರತೆ ಅವ್ರ ಸೌಂದರ್ಯ ನೋಡಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ಅವ್ರ್. ಸೌಂದರ್ಯತೆ ಇವತ್ತ ಇದ್ದರಂಗೆ ಇನ್ನು ಒಂದ್ ದಿನ ಇದ್ದಾಗ ಇರುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ ಯಾಕಂದ್ರೆ ಇವತ್ ಹುಡ್ಗಿ ಇದ್ದವ್ರು ಇನ್ನೊಂದ್ ದಿನ ಹಾಂಟಿ ಆಗ್ಲೇಬೇಕು. ಹೌದು ಚಿಕ್ ವಯಸ್ಸ ಆಗ್ಲೇಬೇಕು ಅವ್ರಿಗೂ ನೀವ್ ಇವಾಗ ಹುಡ್ಗ ಇದ್ದಾರೆ ಅಂತ ಅಂದ್ರೆ. ಅವ್ರು ಕೂಡ ಇನ್ನೊಂದ್ ದಿನ ವಯಸ್ಸಾಗಿ ತಾತ ಆಗ್ಲೇಬೇಕು. ವಲ್ವಾ ಅದೇ. ಅದು ಪ್ರೀತಿ ಅನ್ನೋದು ಸುಂದರತೆಯಿಂದ ಅಳೆಯಕ್ಕೆೆ ಆಗದೇ ಇಲ್ಲ ಅದು ಅದನ್ನ ತೋಗಕ್ಕೆೆ ಆಗಲ್ಲ ಅದ್ರಂದ
ಹೌದು ಅದು ಪ್ರೀತಿ ಅಂದ್ರೆ ಇನ್ನೊಬ್ರು ಸಂತೋಷ ಮತ್ತೆ ಅವರ ಸುರಕ್ಷತೆ ಮಹತ್ವವನ್ನು ವಹಿಸ್ಬೇಕು ಈಗ ಕಾಳಜಿ ಇರ್ಬೇಕು ಅಲ್ವಾ ಅವ್ರ ಆರೋಗ್ಯದ ಮೇಲೆ ಅಥವಾ ಸಂತೋಷ ಮತ್ತೆ ಬಹಿಷ ಭವಿಷ್ಯದ ಮೇಲೆ ಕೂಡ ಅವರು ಗಮನವನ್ನು ಕೊಡ್ಬೇಕು ಮತ್ತೆ ನಂಬಿಕೆ ಇರ್ಬೇಕು ಸಂಬಂಧದ ಅಡಿಪಾಯ ಆಗಿರುತ್ತೆ ನಮ್ಗೆೆ ಅನ್ನೋದು ನಂಬಿಕೆ ಇಲ್ಲ ಪ್ರೀತಿನೇ ಇರಲ್ಲ ಹಾಗೆ ಗೌರವ ಕೂಡ ಇರ್ಬೇಕು ಅವರ ವ್ಯಕ್ತಿತ್ವ
ಕ್ಷಮೆ ಕಾಳಜಿ ತ್ಯಾಗ ಪ್ರಾಮಾಣಿಕತೆ ಅಂತೂ ತುಂಬಾನೇ ಇರ್ಬೇಕು ಹ್ಮ್
ಸತ್ಯ ಮತ್ತೆ ನೀರ್ ನಿಷ್ಠೆಯಿಂದ ವರ್ತ ವತಿಸೋದು ಮತ್ತೆ ಸಂಬಂಧವನ್ನ ಉಳಿಸಿಕೊಳ್ಬೇಕು ನಾವು ಯಾವವುದೇ ಪ್ರೀತಿ ಮಾನಸಿಕ ಶಾಂತಿ ಅಥವಾ ಸಂತೋಷವನ್ನ ಹೆಚ್ಚಿಸುತ್ತೆ ಈ ಪ್ರೀತಿ ಮಹತ್ ತತ್ವಗಳು ಕೂಡ ಇದೆ ನಿಮ್ಗೆ ತಿಳಿದೆಯಾ.
ಹ್ಮ್ ಹ್ಮ್ ಹ್ಮ್
ಅಂದ್ರೆ ಮಾನಸಿಕ ಶಾಂತಿ ಮತ್ತೆ ಸಂತೋಷವನ್ನ ಹೆಚ್ಚಿಸುತ್ತೆ ಸಂಬಂಧಗಳನ್ನ ಗಟ್ಟಿಗೊಳಿಸುತ್ತೆ. ಜೀವನದಲ್ಲಿ ಆದ್ ವಿಶ್ವಾಸ ಮತ್ತೆ ಭದ್ರತೆಯ ಭಾವನೆಯನ್ನು ಸಹ ನೀಡುತ್ತೆ ಕಷ್ಟದ ಸಮಯದಲ್ಲಿ ಬೆಂಬಲ ಮತ್ತೆ ಧೈರ್ಯವನ್ನ ಕೂಡ ಉದಯಿಸುತ್ತೆ ಈ ಪ್ರೀತಿ ಅಂದ್ರೆ ಹೃದಯಗಳನ್ನ ಜೋಡಿಸುವ ಜೀವನಕ್ಕೆ ಅರ್ಥ ನೀಡುವ ಮತ್ತೆ ಸಂತೋಷವನ್ನ ಹಂಚುವ ಅಮೂಲ್ಯ ಭಾವನೆ ಒಂದು ಪ್ರೀತಿಯಾಗಿರುತ್ತೆ
ಆದ್ರೂ ಪ್ರೀತಿ ಅಂದ್ರೆ ಹೇಗ್ ಇರ್ಬೇಕು ಅಂತ ಅಂದ್ರೆ ಇವಾಗ ಎರಡು ಮನ್ಸಗಳ ನಡುವೆ ಒಂದು ಪ್ರೇಮಿಗಳು ಅಂದ್ರೆ ಇವಾಗ ಒಬ್ರು ಪ್ರೇಮಿಗಳು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಅವ್ರ ಮಧ್ಯೆ ಪ್ರೀತಿ ಅನ್ನೋದ ಹೇಗಿರ್ಬೇಕು ಅಂದ್ರೆ ತನ್ನ ತಾಯಿ ಕಾಳಜಿ ತರ ಇರ್ಬೇಕು ಅವಾಗ ದು ನಿಷ್ಕಲ್ಮಶವಾದ ಪ್ರೀತಿ ಅಂತ ನಾವು ಅನ್ಕೋಬಹುದು ಅಲ್ವಾ ಇವಾಗ ನಮ್ಗೆ ನಮ್ಮ ತಂದೆ ತಾಯಿ ಹೇಗೆ ಹೇಗೆ ಕಳರ್ಜಿ ಮಾಡ್ತಾರೆ ಹೇಗೆ ಪ್ರೀತಿ ಮಾಡ್ತಾರೋ ಆತರ ಇದ್ರೇನೆ ಅಲ್ವಾ ಅದನ್ನ ಪ್ರೀತಿ ಅಂತ ಹೇಳಕ್ ಆಾಗೋದು ಪ್ರತಿ ಒಂದು ಹುಡುಗನ ಕೂ
ಹದು
ಆ ನನ್ ತಂದೆ ನೋಡ್ಬೇಕು ನನ್ ತಾಯಿ ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ಲಾ ಆತರ ಅಲ್ವಾ
ಈ ಲೋಕದಲ್ಲಿ ಒಂದು ಸುಂದರ ಒಂದು ಪಾಲ ಯಾವುದು ಅಂದ್ರೆ ಪ್ರೀತಿ ಅದ ಪ್ರೀತಿ ಅಂದ್ರೆ ದೂರವಿದ್ರರು ಹೃದಯಗಳನ್ನ ಹತ್ತಿರವಾಗಿ ನೀಡುತ್ತ ಒಂದು ಅದ್ಭುತ ಶಕ್ತಿಯನ್ನು ಹೊಂದಿರುತ್ತೆ
ಹೌದು ಹೌದು ಆಮೇಲೆ ಏನು ಅಂದ್ರೆ ದೂರ ಇದ್ದೀವಿ ಅಂತ ಂದು ಆ ಪ್ರೀತಿನ ಇಲ್ಲ ನನಗ್ ಪ್ರೀತಿ ಇಲ್ಲ ಅನ್ನೋದಲ್ಲ ದೂರ ಇದ್ರುನು ನಾ ಇಲ್ಲೇ ಇದ್ದೀನಿ ಅವನ್ ನನ್ ಜೊತೆನೇ ಇದ್ದಾನೆ ಅವ್ರ ನನ್ ಜೊತೆನೆೇ ಇದ್ದಾರೆ ಅಂತ ಅನ್ಕೊಳೋದೆೇ ಅದ ಪ್ರೀತಿ ಅವರು ಎಲ್ಲೂ ಇಲ್ಲ ಅವ್ರ ನನ್ನ ಜ ನೀತೇಂತ ಕೊಣದ ಪ್ರೀತಿ
ಹೌದು ಹೌದು
ಹ್ಮ್
ಈ ಪ್ರೀತಿ ಎನ್ನುೋದು ಎರಡು ಹೃದಯಗಳನ್ನ ಜೋಡಿಸುವ ಅತ್ಯಂತ ಅಮೂಲ್ಯವಾದ ಭಾವನೆ ಇದಕ್ಕೆ ಕೇವಲ ಆಕರ್ಷಣೆ ಅಥವಾ ಇಷ್ಟ ಪಡುವ ಲ್ಲ ಬದಲಾಗಿ ಒಬ್ಬರ ಜೀವನದಲ್ಲಿ ಇನ್ನೊಬ್ಬರಿಗೆ ವಿಶೇಷ ಸ್ಥಾನ ನೀಡುವ ಅಥವಾ ಅವರ ಭಾವನೆಗಳನ್ನ ಗೌರವಿಸುವ ಮತ್ತು ಮ ಯಾವ ನಿರ್ ಸಂದರ್ಭದಲ್ಲೂ ಬೆಂಬಲವನ್ನ ನೀಡುವ ಮನೋಭಾವನೆಯಾಗಿರುತ್ತೆ
ಹೌದು ಹೌದು ಹೌದು
ಹಾಗೆ ಪ್ರೀತಿಯಲ್ಲಿ ವಿಶ್ವಾಸ ಪ್ರಾಮಾಣಿಕತೆ ಕಾಲಜ ಗೌರವ ಸಹಾನುಭೂತಿ ಮತ್ತು ಬದ್ಧತೆ ಎಂಬ ಅಂಶಗಳು ಮುಖ್ಯವಾಗಿರುತ್ತೆ ನಿಜವಾದ ಪ್ರೀತಿ ವ್ಯಕ್ತಿಯನ್ನ ಬದಲಾಗಿಸುವ ಶಕ್ತಿಯನ್ನು ಸಹ ಹೊಂದಿರುತ್ತೆ ಅದು ಜೀವನದಲ್ಲಿ ಆಶಾಭಾವನೆ ಸಂತೋಷ ಮತ್ತೆ ಧೈರ್ಯವನ್ನ ತುಂಬುತ್ತದೆ
ಹೌದೌದು ಇದುೀತಿ
ಹಾಗೆ ಇನ್ನು ಹೇಳ್ಬೇಕು ಅಂದ್ರೆ ಪ್ರೀತಿಯ ಪ್ರೀತಿ ವ್ಯಕ್ತಿಯ ಮಾನಸಿಕ. ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ ಪ್ರೀತಿಯನ್ನು ಅನುಭವಿಸುವವರು ಸಾಮಾನ್ಯವಾಗಿ ಹೆಚ್ಚು ಸಂತ ತೋಷ ಆತ್ಮವಿಶ್ವಾಸ ಮತ್ತೆ. ಆ ಭದ್ರತೆಯ ಭಾವನೆಯನ್ನು ಹೊಂದಿರ್ತ್ತಾರೆ, ಕುಟುಂಬ ಸ್ನೇಹ ಮತ್ತೆ ಪ್ರೇಮ ಸಂಬಂಧಗಳ ಮೂಲಕ ಪ್ರೀತಿ ಜೀವನವನ್ನ ಸಮೃದ್ಧಿಗೊಳಿಸು
ಆದ್ರೂ ಏನಂದ್ರೆ ಪ್ರೀತಿ ನ ನಿಜವಾದ ಪ್ರೀತಿ ತ್ಯಾಗದ ಮಾ ಮನೋಭಾವ ಇರುತ್ತದೆ ಅಲ್ವೇ. ಪ್ರೀತಿಸುವ ವ್ಯಕ್ತಿಗಳ ಸನ್ ಸಂತೋಷಕ್ಕಾಗಿಯೇ ತಮ್ಮ ಸ್ವಂತ ಸುಖವನ್ನು ಬದಲ ಬದಲಾಯಿಸ್ಕೊಂಡು ಬದುಕುವುದೇ ಆ ಬದಲಾಯಿಸುವಂತ ಗುಣ ಇರುವುದೇ ಪ್ರೀತಿಗೆ ಅಲ್ವೇ.
ಹೌದು ಈ ಪ್ರೀತಿ ಅನ್ನೋದು ವ್ಯಕ್ ವ್ಯಕ್ತಿಗಳ ನಡುವೆ ಆಳವದ ಭಾವನಾತ್ಮಕ ಸಂಬಂಧವಾಗಿದ್ದು ಅದು ಕಾಳಜಿ ನಂಬಿಕೆ ಗೌರವ ಮತ್ತೆ ಬದ್ಧತೆಯ ಮೂಲಕ ವ್ಯಕ್ತ ವ್ಯಕ್ತವಾಗ್ತದೆ.
ಹಾ ಹೌದು ಹೌದು ಈ ಮಾನವನ ಪ್ರೀತಿ ಹೇಗಿರುತ್ತೆ ಅಂದ್ರೆ ಎಲ್ಲಾ ಜನರ ಮೇಲೆ ಕರುಣೆ ಸಹಾನುಭೂತಿ ಮತ್ತು ಗೌರವವನ್ನು ನೀಡುವುದೇ ಮಾನವನ ಪ್ರೀತಿ ಇವಾಗ ಒಬ್ಬ ಮನುಷ್ಯ ಅಂತ ಅಂದ ಮೇಲೆ ಅವ್ರ ಮೇಲೆ ಗೌರವ ಸಹಬು ಸಹಾನುಭೂತಿ ಮತ್ತೆ ಕರುಣೆಯನ್ನು ತೋರಿಸುವುದೇ ಪ್ರೀತಿ ಅಲ್ವಾ ನಾವಿ ಇವಾಗ ಯಾರೋ ಏನ ಆ ಆಗ್ತಾ ಇದೆ ಯಾರಿಗೂ ಏನೋ ಆಗ್ತಾ ಇದೆ ಏನೋ ಆಗ ಅವರಿಗೆ ಸಮಸ್ಯೆ ಅಂತ ಅನ್ನದಾಗ ಅವರಿಗೆ ಕರುಣೆಯನ್ನು ತೋರಿಸಲ ಇಲ್ಲ ಅಂದ್ರೆ ಅದು ಮಾನವ ಪ್ರೀತಿ ಅಂತ ಅನ್ನಿಸ ಕೊಡಲಾಲ್ವಾ
ಹೌದು ಮತ್ತೆ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಪ್ರೀತಿ ಬಹಳ ಮಹತ್ವವಾಗಿದೆ ಇದು ಒತ್ತಡವನ್ನ ಕಡಿಮೆ ಮಾಡ್ತದೆ ಆತಂಕವನ್ನ ನಿಯಿಸುತ್ತದೆ ಮತ್ತೆ ಭಾವನಾತ್ಮಕ ಸಮತೋಲನವನ್ನ ಕ ಪಾಡಲು ಸಹಾಯ ಮಾಡುತ್ತದೆ ಪ್ರೀತಿಯು ವ್ಯಕ್ತಿಯನ್ನ ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಲು ಮತ್ತೆ ಸಮಾಜದಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಸಾಧಿಸಲು ಪ್ರೇರೇಪಿಸುತ್ತದೆ ನಿಜವಾದ ಪ್ರೀತಿ ಸ್ವಾರ್ಥಕ್ಕಿಂತ ನಿಸ್ವಾರ್ಥವೇ ಹೆಚ್ಚಾಗಿರುತ್ತದೆ ಅದು ಇನ್ನೊಬ್ಬರು ಸಂತೋಷ ಅಭಿವೃದ್ಧಿ ಮತ್ತೆ ಮತ್ತೇ ಕಲ್ಯಾಣವನ್ನ ಬಯಸುತ್ತದೆ ಪ್ರೀತಿ ಿಯು ಕ್ಷಮೆ ಸಹನೆ ತ್ಯಾಗ ಮತ್ತೆ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಕಲಿಸುತ್ತದೆ ಆದ್ರಿಂದ ಪ್ರೀತಿಯನ್ನ ಮಾನವ ಜೀವನದಲ್ಲಿ ಅಡಿಪಾಯ ಎಂದು ಕರೀತಾರೆ
ಆದರೂ ದಾಂಪತ್ಯ ಪ್ರೀತಿ ಹೇಗಿರುತ್ತೆ ಅಂತ ಗಂಡ ಹೆಂಡತಿಯ ನಡುವೆ ಪ್ರೀತಿ ನಂಬಿಕೆ ಮತ್ತು ಸಹನ ಸಹಹಕಾರದ ಸಂಬಂಧ ಇರುತ್ತದ ಅಲ್ವೇ ಅದೇ ದಾಂಪತ್ಯ ಪ್ರೀತಿ ಅಂತ ಅನ್ನೋದು ಅದುನ್ನೇ ಎಲ್ಲರೂ ಬಯಸೋದು ಅಲ್
ಹೌದ ಹೌದು ಹೌದು ಹೌದು ಈ ಪ್ರೀತಿ ಅನ್ನೋದು ಕಣ್ಣಿಗೆ ಕಾಣದಿದ್ರು ಹೃದಯಕ್ಕೆ ಸ್ಪಷ್ಟವಾಗಿ ಅನುಭವ ಆಗುವ ಅನುಭವ ಆಗುವಂತಹ ಅಮೂಲ್ಯ ಭಾವನೆ
ನೀವು ಕೂಡ ಈಗ ಎಲ್ಲರಿಗೂ ಪ್ರೀತಿನ ನೀಡ್ತಾ ಇರಿ
ಆಯ್ತು